ಸರ್ ನಾವು ಸುಮ್ನೆ ವಾಕಿಂಗ್ ಮಾಡ್ತಿದ್ವಿ ಸರ್.
ಹಾ ಸರ್ ನಾವು ಅದೇ ವಾಕಿಂಗ್ ಮಾಡ್ತಿದ್ವಿ ವಾಕಿಂಗ್ ಮಾಡೋದ್ರಿಂದ ನಮಗೆ. ದೇಹಕ್ಕೆ ವ್ಯಾಯಾಮ ಆಗುತ್ತೆ ಸರ್ ಅದಕ್ಕೆ ನಾವು ದಿನ ವಾಕಿಂಗ್ ಮಾಡ್ತೀವಿ ಮತ್ತೆ. ವಾಕಿಂಗ್ ಮಾತಾಡೊ ಮಾಡುವಾಗ ದಿನ ಓ ಕರೆಕ್ಟ್ ಉಸ್ರಾಟ ಮಾಡ್ಕೆಂತ ಮತ್ತೆ ಒಳ್ಳೆ. ಪರಿಸರ ಇರ ಜಾಗದಾಗ್ ವಾಕಿಂಗ್ ಮಾಡಿದ್ರೆ ನಮ್ಮ. ಆರೋಗ್ಯ ಯಾವಾಗೂ ಚೆನ್ನಾಗಿರ್ತದೆ ಮತ್ತೆ ನಾವು ವೈದ್ಯರ ಹತ್ರ ಹೋಗೋದ್ ಹೋಗೋದು ಕಡಿಮೆ ಆಗುತ್ತೆ ಸರ್ ಅದಕ್ಕೆ ದಿನ ವಾಕಿಂಗ್ ಮಾಡ್ಬೇಕು ನೀವು ನಂತರ. ದಿನ ವಕಿಂಗ್ ಮಾಡ್ರಿ ಸರ್ ಇವಾಗೂ ವಾಕಿಂಗ್ ಮಾಡ್ತಿದೀರಾ ಅದೇ ಚೆನ್ನಾಗಿದೆ ಸರ್ ಅದ್ನೇ ಕಂಟಿನ್ಯೂ ಮಾಡ್ರಿ ಸರ್.
ಸರ್ ನಾವು ನೈಟ್ ಆಗತಿ ವಾಕಿಂಗ್ ಮಾಡ್ತೀವಿ ಬೆಳಗ್ಗೆ ಜಾಗಿಂಗ್ ಹೋಗಿಬರ್ತೀವಿ. ಜಾಗಿಂಗ್ ಹೋದಾಗೆ ಸುಮ್ನೆ ಹೋಗಲ್ಲ ಸರ್ ನಾವು ಹಲ್ಲ ಎಲ್ಲ ತಿಕ್ಕಂ ತಿಕ್ಕೊಂಡು ಹೋಗಲ್ಲ ಸರ್. ತಿಕ್ಕ ಈಗ ಹಲ್ ತಿಕ್ಕಿ ಅದೇ ಬೇವಿನ್ ಕಡ್ಡಿ ಅಂತಾರ್ ಗೊತ್ತ. ಸರ್ ನಿಮಗೆ ಬೇವಿನ್ ಕಡೆಯಿಂದ ಹಲ್ ತಿಕ್ತೀವಿ ಬೇವಿನ್ ಕಡೆಯಿಂದ ಹಲ್ ತಿಕ್ಕಿರೇ. ಆಲ್ಮೋಸ್ಟ್ ಹಲ್ಲೆಲ್ಲಾ ಚೆನ್ನಾಗ್ ಕ್ಲೀನಿಂಗ್ ಆಗ್ ಇರ್ತವೆ. ಆಮೇಲೆ ನಿಮಗೆ ಇದು ಆಮೇಲೆ ಬಿಸ್ನೀರ್ ಕುಡಿಬೇಕು ಬೆಳಿಗ್ಗೆ ಎದ್ ಕೂಡೆ. ಬಿಸಿನ ಕುಡಿದೆ ಅಂದ್ರೆ ಹೊಟ್ಟೆಗಿರ ಕಲ್ಮಸೆ ಎಲ್ಲ ಹೋಗ್ಬಿದೆ ಆಮೇಲೆ ಇನ್ನೊಂದು ಉಪ್ಪಾಕಿ ಹಲ್ಲ ತಿಕ್ಕಿದೆ ಅಂದ್ರೆ ಅದೇನೋ ಒಂತಾರಲ್ಲ ಸರ್ ಹಲ್ಲ ನು ಬರಲ್ಲ.
ಹಾ ಹಲ್ಲ ನೋವ ಬರಲ್ಲ ಸರ್ ಆಮೇಲೆ ಓಸಡೆಲ್ಲ ಒಗ್ಕೊಂಡು ಹೊಸಡೆಲ್ಲ ದಪ್ಪ ಆಗುತ್ತೆ ಸರ್. ಆ ತರದ ಏನು ಆಲ್ಲ ಸರ್ ಉಪ್ಪ ಹಾಕದ್ದ ತಿಕ್ಕಿದ್ರೆ ಮತ್ತೆ ಬೇವಿನ ಕಡ್ಡಿ ಹಾಕಿ ಹಲ್ಲ ತಿಕ್ಕೋದ್ರಿಂದ ಹಲ್ಲು ಬೆಟ್ಟಿ ಹಾಕುವ ಸರ್ ನಾವು ಹೆಚ್ಚು ಕಮ್ಮಿ ಎಷ್ ಹತ್ತು ವರ್ಷಗಳಾದ್ರೂ ಹಳ್ಳ ಹಲ್ಲ ಹಾಳಾಗಲ್ಲ. ಇವಾಗ ನಾವು ಹಲ್ಲ ಹಲ್ಲಿಂದ ಏನಾದ್ರು ಚಕಪ ಮಾಡ್ಸ್ಬೇಕು ಅಂತ ಹೋದ್ರೆ ಬಹಳ ಖರ್ಚ ಆಗುತ್ತೆ ಸ ರ್ ನಮ್ನ ಅ
ಹ್ಮ ಸರ್ ನಿಜ ಇಪ್ಪತ್ತರಿಂದ ಮೂವತ್ ಸಾವರ ಬೇಕ ಸರ್ ಒಂದ
ಒಂದ್ ಸತಿ ಅಲ್ಲಿನ ಆಸ್ಪತ್ರೆಗೆ ಹೋದ್ರೆ ಅದಕ್ಕೆ ಈಗ ನಾವು ಬೇವಿನ ಕಡ್ಡಿ ಯೂಸ್ ಮಾಡಿ ಹಲ್ಲ ತಿಕ್ಕೋದ್ರಿಂದ ಹಲ್ಗಳು ಬಳ ವರ್ಷದ ತನಕ ಬರ್ತ್ ಸರ್ ಆಮೇಲೆ ನಾವ್ ಏನೇ ಗಟ್ಟಿ ಪದಾರ್ಥ ತಿಂದ್ರು ಹಲ್ಲ ಜಾಸ್ತಿ ನೋಯ್ಯದು ಮತ್ತೆ ಹಲ್ಲುಗಳು ಹಾಳಾಗೋದು ಹಲ್ಲ ಉಳಿಯೋದು ಆತರದ್ದ ಏನ ಆಗಲ್ಲ ಸರ್ ಮತ್ತೆ ನಾವ ಯಾವಾಗೂ ನಮ್ಮ ಪರಿಸರದಲ್ಲಿ ಏನೈತೋ ಅದಂತ ಯೂಸ್ ಮಾಡ್ಕೊಂಡು ಹ ನಮ್ಮ ಕೆಲ್ಸಗಳು ದಿನಾ ಕೆಲ್ಸಗಳ ಮಾಡಿದ್ರೆ ನಾವ್ ಆರೋಗ್ಯವಾಗಿರ್ತೀವಿ ಸರ್ ಆದ್ರೆ ಇವಾಗಿನ ಜನಗಳಿಗೆಲ್ಲ ಹೆಂಗಾಗಿದೆ ಅಂದ್ರೆ ಅವರು ಅಡ್ವರ್ಟೈಸ್ ತೋರ್ಸೋದು. ಅದಕ್ಕೆ ಅಟ್ರಾಕ್ಟ್ ಆಗ್ಬಿಡ್ತಾರ ಸರ್ ಜಾಸ್ತಿ ಅದ್ರಿಂದ ಏನ್ ಮಾಡ್ತಾರೆ ಎಲ್ಲಾ ತರದ ಎಸ್ಟ್ ಯೂಸ್ ಮಾಡಿದೆ. ಮೇಲೆ ಬೇರೆ ಬೇರೆ ತರದ ಬ್ರಶ್ ಯೂಜ ಮಾಡಿದೆ ಆತರ ಮಾಡಿ ಮಾಡಿ ಹಲ್ಲಗಳು ಅದ್ರ ಗಟ್ಟಿ ತನೇ ಕಳ್ಕೋತರ ಆಬಿಟ್ಟತ ಸರ್ ಇವಾಗ
ಯೂಸ್ ಮಾಡಿದೆ ಅಂದ್ರೆ ದೌಡ್ ಸವಿತ ಸರ್ ದೌಡ್ ಸವಿದೆ ಅಂದ್ರ ಅಲ್ಲೂ ಬಿಗಿರಲ್ಲ ಸರ್. ಈಗ ಒಂದು ಕ್ಲಿಪ್ ಹಾಕಿರ್ತಾ ಸರ್ ಒಂತರ ನೋಡಿ ಹೇಳ್ತೀನಿ. ಕ್ಲಿಪ್ ಹಾಕದಾಗ ಕ್ಲಿಪ್ ಹಲ್ಲಿ ಹಿಡ್ಕೊಂಡ ಇತ್ತತ ಒಂದ ಕಲ್ದ ಏನಾರು ಈ ಒಂದು ಕೊಕ್ಕಿ ಹಾಕಿರ್ತೀರಾ ಕೊ ಕಿ ಇದನ್ ಹಿಡ್ಕೊಂಡ ಇರ್ತತೆ ಕಿರ್ಪು ಅದನ್ನ ನೀವು ಕೊಕ್ಕಿನ ಹಿಂಗ ತಿಕ್ಕಿ ತಿಕ್ಕಿ ತಿಕ್ಕಿ ತಿಕ್ಕಿ ಇದು ಮಾಡಿದೀನಿ ಅಂದ್ರ ಕೊಕ್ಕಿ ಸೋದ ಬಿಡ್ತದದೆ ಸೌದಾಗ ಮತ್ತೆ ಹಲ್ಲು ಅದ ಹಂಗೆ ಸರ್ ಹಲ್ಲೊಂದು ಈಗ ಇನ್ನೊಂದ್ಸರ ನಿಮ್ ಮ ಮಕ್ಕಳು ಇದ್ದೆ ಅಂದ್ರೆ ಏನ್ ಮಾಡಿ ಅಂದ್ರೆ ಆ ನೀವೆಲ್ಲಾ ಹೇಳಿದ ಕರೆಕ್ಟೇ ಅದ್ನೆಲ್ಲಾ ಮಾಡ್ಸಿ. ಅದಾದ್ಮೇಲೆ ಕಬ್ಬು ತಿನ್ಸಿ ಜಾಸ್ತಿ ಕಬ್ಬು ಹಿಂಗ ಜಿಗಿದು ಅದನ್ ಮ್ಯಾಗಿನ್ ಸಿಪ್ಪಿ ಸುಲ್ದು ಆಮೇಲೆ ಜಮಡಿ ಅದರಿಂದ ಹಾಲ ತಗದು ಕುಡಿಬೇಕಲ್ಲ ಮ ಮಕ್ಕಳು ಅವಾಗ ಹಲ್ಲಿ ಹಲ್ಲು ಬಲ್ಸಾಲಿ ಆ ಸರ್ ಎಪ್ಪತ್ತ ವರ್ಷ ಆದ್ರೂ ಹಲ್ಲ ಉದ್ದರಲ್ಲ ಸರ್ ನಾನ್ ನೋಡ್ತೀನಿ ಅಲ್ಲ ಸರ್ ನಮ್ಮ ಅಜ್ಜಿ ಇದಾರೆ. ಆಯುರ್ವೇದಿಕ ಕ್ಡಾಕ್ಟರ್ ಅವರೆಲ್ಲ ಚೆನ್ನಾಗಿ ಹೇಳ್ತಿರಾರ ಸರ್ ಇಂತದ ಬಗ್ಗೆ ಆಮೇಲೆ ಅಮೃತ ಬಳಿ ತಿನ್ಬೇಕ ಹು ತುಳಸಿ ತಿನ್ಬೇಕು ಆಮೇಲೆ ಸರ್ ನೀವ್ ನೋಡಿ ತುಳಸಿ ನೀರ ಕುಡುದ ಅಂದ್ರೆ ಎಷ್ ತೊ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ.
ಹಾ ಸರ್ ತುಳ್ಸಿ ನೀರ್ ಕುಡಿಬೇಕು ಆಮೇಲೆ ದಿನ ಬೆಳಗ್ಗೆ ಎದ್ದ ತಕ್ಷಣ ನಿಂಬೆಹಣ ನೀರಿಗ ಹಾಕೊಂಡ ಕುಡಿಬೇಕು ಅವಾಗ ನಮ್ಮ ದೇಹದಾಗಿರೋ ಕಲ್ಮಸಗಳೆಲ್ಲಾ ಬೇಗ ಹೊರಗ ಹೋಗುತ್ತೆ ಮತ್ತೆ ಯಾವಾಗ ಓ ಈ ಕಬ್ಬು ತಿಂದ್ರೆ ಅಂತ ಅಂದ್ರರು ಸರ್ ಕಬ್ಬು ಕಬ್ಬ ತಿಂತಾ ಇದ್ರೆ ಆಮೇಲೆ ಕಬ್ಬಿನಾಲ ಕುಡ ದ್ರೆ ಬಾಡಿಯಲ್ಲಿ ಕಬ್ಬಿನ ಅಂಶ ಜಾಸ್ತಿ ಆಗುತ್ತೆ ಸರ್ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಆಮೇಲೆ ನಾವು ಯಾವದೇ ಕೆಲ್ಸ ಮಾಡ್ಬೇಕಾದ್ರು ಅಷ್ಟು ಬೇಗ ಸುಸ್ತಾಗಲ್ಲ ಸರ್ ಕಬ್ಬು ತಿಂತ ಇದ್ರೆ
ಹ ಸರ್ ಇನ್ನೊಂದ ಸರ್ ನಿಮಗೆ ಕ್ಯಾಲ್ಸಿಯಮ್ ಏನೋ ಡಿಫಿಶಿಯೆನ್ಸಿ ಇದ್ದೆ ಅಂದ್ರೆ ಕಮ್ಮಿ ಇತ್ತ ಅಂದ್ರೆ ಕ್ಯಾಲ್ಸಿಯಂ ಅಂಶ ಅವಾಗ ಏನ್ ಮಾಡಿ ಅಂದ್ರೆ ನೀವು ಅಡಕಿ ಪ್ಲಸ್ ಸುಣ್ಣ ಗೊತ್ತಲ್ಲ ಸರ್.
ಹಾ ಸರ್.
ನಾಕಿ ಇಲ್ಲ ಅಂದ್ರೆ ಮ ಹಾಲ್ ಕೊಡಿರಿ ಎಮ್ಮೆದು ಎಮ್ಮೆದ ಹಾಲ ಕುಡಿದೆ ಅಂದ್ರ ಅದ್ರಾಗ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಬೋನ್ಸ್ ಎಲ್ಲ ಗಟ್ಟಿ ಆಗುತ್ತೆ. ಆಮೇಲ ನೋಡಿ ಇವಾಗ ಒಬ್ಬೊಬ್ರ ಹಾಲು ಕುಡಲ್ಲ ಅದ್ರ ಬಗ್ಗೆ ನೀವು ರಿಪ್ಲೇಸ್ ಏನ್ ಮಾಡ್ತೀರ ಪ್ಲ ಏನ್ ಮಾಡ್ಬೇಕ ಅಂದ್ರೆ ಅಡಿಕೆಲಿ ಮೊಟ್ಟೆ ತಿನ್ಬೋದ ಸ ಕೊಲೆಸ್ಟಾಲ್ ಜಾಸ್ತಿ ಆಡತೈತಿ ತಿಂತ ತಿಂತ ವ ಅಡಿ ಕೀಲಿಕ್ಕಿರ ಜಾಸ್ತಿ ಏನಾಗಲ್ಲ ಸ ಸ್ವಲ್ಪ ಹಲ್ಲ ಹಾಳಾಗ್ತವೆ. ಅದಕ್ಕಕ್ಕೋಸ್ಕರ ನಾವು ಈಗ ನೀವ್ ಹೇಳಿದರ ಫಸ್ಟ್ ಬೇವಿನ ಕಡ್ಡಿಯಿಂದ ಅಲ್ತಿ ದು ಅದಿಂದ ಮಾಡದು ಮಾಡ್ಬೇಕ ಸರ್.
ಹ ಸರ ಈಗ ಅಲ್ಲ ತಿಕ್ಕದ್ರ ಬಗ್ಗೆನೂ ಆಯ್ತ ಸರ್ ಮತ್ತೆ ಮೊಟ್ಟೆನ ತಿಂದ್ರೆ ಆರೋಗ್ಯಕ್ಕ ಒಳ್ಳೇದ ಸರ್ ಆದ್ರ ಮೊಟ್ಟೆ ತಿಂತಿದ್ರೆ ದಿನ ಒಂದೊಂದ ಮಟ್ಟೆ ತಿಂದ್ರೆ ನಾವ್ ಡಾಕ್ಟ್ರಂದ ದೂರ ಇರ್ಬೋದು ಅಂತ ಹೇಳ್ತಾರೆ ಮ ದಿನ ಒಂದದ ಸೇಬುನ ತಿಂದ್ರೆ ಡಾಕ್ಟ್ರಂದ ದೂರ ಇರ್ಬೋದು ಅಂತ ಹೇಳ್ತಾ ಸ ಸರ್ ಹಾ ಸರ್ ದಿನ ಹಾ ಸೇಬುನ ಯಾವಾಗೂ ತಿಂತಾ ಇರ್ಬೇಕ ಸರ್ ದಿನಕ್ಕ ಒಂದೊಂದ ಸೇಬಣ್ಣ ತಿಂದ್ರುನು ನಾವು ಡಾಕ್ಟ್ರಂದ ಬಾಳ ದೂರ ಇರ್ಬೋದು ಸರ್ ಮತ್ತೆ ಬೇರೆ ಬೇರೆ ಹಣ್ಣುಗಳು ತಿಂತಾ ಇರ್ಬಕ್ ಸರ್ ಯಾವಾಗ್ಲೂ ನಮಗೆ ನಮ್ಗ ಯಾವಾಗರು ನಮ್ ದೇಹದಲ್ಲಿ ಶಕ್ತಿ ಕಡಿಮೆ ಆಯ್ತ ಅನ್ನೋತರ ಇದ್ರೆ ಒಂದಸತಿ ಒಂದೊಂದ ಬಾಳಹಣ್ಣ ತಿನ್ಬೇಕ ಸ ಬಾಳೆಣ್ಣ ತಿನ್ನದ್ರೆ ದ ದೇಹದ ಶಕ್ತಿ ಜಾಸ್ತಿ ಉತ್ಪತ್ತಿ ಆಗತ್ತ ಸರ್ ಯಾವಾಗೂ ಬಾಳೆಹಣ್ಣು ಮ ಬೇರೆ ಬೇರೆ ಹಣ್ಣುಗಳ ತಿನ್ಬೇಕ ಸರ್ ಮತ್ತೆ ಡ್ರೈ ಫ್ರೂಟ್ಸ್ ತಿನ್ಬಕ ಸರ್ ಜಾಸ್ತಿ. ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ನಮಗೆ ದೇಹದಾಗೆ ಗಟ್ಟಿತನ ಜಾಸ್ತಿ ಆಗತ್ತ ಸರ್ ಯಾವಾಗೂ ಯಾವುದೇ ಕೆಲಸ ಮಾಡ್ಬೇಕ ಕಂದ್ರೂನು ಸುಸ್ತ ಆಗಲ್ಲ ಸರ್ ನಾವ್ ಜಾಸ್ತಿ ಆತರ ಆಗತ್ತೆ ಮತ್ತೆ ಪರಿಸರದ ಒಳ್ಳೆ ಪರಿಸರದಾಗ ಇರ್ಬೇಕ ಸರ್ ನಾವ್ ಯಾವಾಗೂ ಆರೋಗ್ಯವಾಗಿ ಇರ್ಬೇಕ ಅಂದ್ರೆ ಒಳ್ಳೆ ಪರಿಸರ ಇರಬೇಕು ಗಿಡ ಮರುಗಳು ಇರ್ಬೇ ಕು ಮತ್ತೆ ಒಳ್ಳೆ ನೀರ್ ಕುಡಿಬೇಕು ಸರ್ ನಾವ್ ಯಾವಾಗು ಒಳ್ಳೆ ನೀರ್ ಕುಡಿಬೇಕು. ಶುದ್ಧ ನೀ ಗಾಳಿ ಸೇವನೆ ಮಾಡ್ಬೇಕು ಶುದ್ಧ ಗಾಳಿ ಸೇವನೆ ಮಾಡ್ಬೇಕಂದ್ರೆ ಅತಿ ವಾಹನಗಳನ್ನ ಯೋಗಸತ್ ಕಡಿಮೆ ಮಾಡ್ಬೇಕು.
ಸರ್ ವಾಹನಗೆಲ್ಲ ಉಪಯೋಗ್ಸ ಕೆಲ್ಸ ಆಗಲ್ಲ ಸರ್ ಅದಕ್ಕೋಸ್ಕರ ವಾಹನ ಉಪಯೋಗಿಸ್ಬೇಕ ಸರ್. ಬ್ಯಾಕಿಗ ಉಪಯೋಗ್ಸ ಬೇಕ ಸರ್ ಈವಗನ್ ಜನ ಎಲ್ಲಾ ಹೆಂಗೆ ಅಂದ್ರೆ ಎ ಗೋಡ್ಡ ಗಾಡಿ ತ ಅಂತಿನಿ ಪೆಟ್ರೋಲ್ ಹಾಸ್ಕೊಂಡ್ ದೊಡ್ಡ ಗಾ ದೊಡ್ಡ ಗಾಡಿ ಎಷ್ಟ ಪಲ್ಯೂಷನ್ ಮಾದಂತ ಗೊತ್ತರಲ್ಲ ಇನ್ನಂದ ಸ್ವಲ್ಪ ಹಳೆ ಮಂದಿ ಇದಾರೆ. ಹ ಸ್ವಲ್ಪ ಈ ನಮಗಿಂತ ಹಿರಿಯರು ಅವ್ರಲ್ಲ ಇದು ಮೈಲೇಜ್ ಜಾಸ್ತಿ ಕೊಡುತ್ತೆ ಅನ್ನೋದಕೋಸ್ಕರ ಪೆಟ್ರೋಲ್ಗ ಇದನ್ ಮಿಕ್ಸ್ ಮಾಡಿ ಹಾತಾರೆ ಆಯಿಲ್ ಮಿಕ್ಸ್ ಮಾಡ್ತಾರೆ. ಆಇಲ್ ಮಿಕ್ಸ್ ಮಾಡ್ರೆ ಹೊಗಿ ಜಾಸ್ತಿ ಬರ್ತತೆ ಕಚ್ಚಾ ವಸ್ತು ಅಂತಾರಲ್ಲ ಹಂಗ ಮಾಡಿ ಓಡ್ಸ ಯಾವಾಗ ಸಿ ಒಟ್ ಜಾಸ್ತಿ ರಿಲೀಸ್ ಆಗ್ತತೆ ಡಿಪ್ರೆಷನ್ ಜಾಸ್ತಿ ಇದೆ ಜಾಸ್ತಿ ಆಗ್ತತೆ. ಮತ್ತು ಇವು ಹಾರ್ಮ್ಫುಲ್ ರೇಡಿಯಷನ್ಸ್ ಮತ್ತು ಬಂದು ನಮ್ಮೆಲ್ಲ ಬೀಳ್ತವೆ. ಹ ಬಾ ಭಾರಿ ಎಫೆಕ್ಟ್ ಆಗೆ ಕ್ಯಾನ್ಸರ್ ಬರುತ್ತೆ ಅದು ಇದ ಆಗುತ್ತೆ.
ಹಾ ಸರ್ ನಾವ ಈಗ ಅತಿ ವಾಹನಗಳನ್ನ ಯೂಜ ಮಾಡೋದ್ರಿಂದ ದೊಡ್ಡ ದೊಡ್ಡ ವಾಹನಗಳು ಯೂಸ್ ಮಾಡೋದ್ರಿಂದ ನಮ್ಮ ಪರಿಸರ ಎಷ್ಟು ಹಾನಿ ಆಗ್ತಿತ್ತ ಅಂದ್ರೆ ಅದ್ರಿಂದ ಬರೋ ಹೊಗೆಯಿಂದ ನಮಗೆ ಉಸರಾಡೋ ಗಾಳಿನೇ ಚೆನ್ನಾಗಿರೋ ಸಿಕ್ತಿಲ್ಲ. ಈಗ ಒಂದ್ ದೊಡ್ಡ ನಗರ ಬೆಂಗಳೂರು ತಗೋಳ್ಳರಿ ಅಲ್ಲಿ ದಿನ ಎಷ್ಟು ಕಮ್ಮಿ ಎಷ್ಟೋ ಕೋಟಿ ವಾಹನಗಳು ಓಡಾಡ್ತವೆ ಅವ ಅದ್ರಿಂದ ಭಾಗ ಭಾಗ ಪೊಲೂಷನ್ನು ಎಲ್ಲದ್ರಿಂದಾನೂ ನಮ್ಗೆ. ಆ ಉಸರಾಡ ಗಾಳಿ ಉಸರಾಡ ಗಾಳಿನೇ ಚೆನ್ನಾಗಿರೋ ಸಿಕ್ತಿಲ್ಲ ಸರ್ ನಾವ್ ಒಳ್ಳೆ ಗಾಳಿ ಉಸರಾಡ್ಬ ಕ್ಕೋ ಅಂತ ಅಂದ್ರುನು ಈಗ ಹೆಚ್ಚು ಕಮ್ಮಿ ನಮ್ ದೆಲ್ಲಿಯಲ್ಲೇ ನೋಡ್ರಿ ಸರ್. ಆಕ್ಸಿಜನ್ ಮಾಸ್ಕ್ ಹಾಕ್ಯಾದ ಓಡಾಡ್ತಿದ್ರು ಒಂದ ಸ್ವಲ್ಪ ದಿನ. ಅಷ್ಟು ಗಾಳಿ ಒಳ್ಳೆ ಗಾಳಿನೇ ಸಿಗ್ದಂಗ ಆಯ್ತು ಅದಕ್ಕೆಲ್ಲಾ ಮೂಲ ಕಾರಣ ಏನು ನಾವು ಕ ಮರಗಳ ಕಡದ್ವಿ. ನಾವೇ ನಮ್ಮ ಪರಿಸರನ ಹಾಳ ಮಾಡಿದ್ವಿ ಆತರ ಇವಾಗ ನಾವು ಎಲ್ಲಾ ಕಡೆನೂ ರೋಡ್ ಸೈಡ್ ಎಲ್ಲಾ ಸಾಗು ಮರ ಗಿಡಗಳ ಇಟ್ಟು ಅದ್ರಲ್ಲ ಪ ಪೋಷಣೆ ಮಾಡಿ ಚೆನ್ನಾಗಿರೋ ಮರಗೋಳನ ಬೆಳೆಸಿದ್ರೆ ಅವೇ ನಮಿಗೆ ಮುಂದೆ ಆಕ್ಸಿಜನ್ ಕೊಡ್ತವೆ ಒಳ್ಳೊಳ್ಳೆ ಹಣ್ಣುಗಳು ಕೊಡ್ತವೆ ಒಳ್ಳೊಳ್ಳೆ ತರಕಾರಿಗಳು ಕೊಡ್ತವೆ ಅದ್ರಿಂದನೇ ನಾವ ಚೆನ್ನಾಗಿದ್ದು ಚೆನ್ನಾಗ್ ಬದುಕಿ ಹೋಗ್ಬಹುದು. ಆದ್ರೆ ನಾವೀಗ ಏನ್ ಮಾಡ್ತಿದವಿ ಆಧುನಿಕತೆ ಮಾಡಕ್ ಹೋಗ್ತೀವಿ ಅದ್ರಿಂದ ಏನ ಆಕತಿ ಅದ್ರಿಂದ ಏನ ಆಕೈತಿ ಸುಮ್ನೆ ನಮ್ಮ ಜೀವನ ನಾವೇ ಹಾಳು ಮಾಡ್ಕ್ಯತೀವಿ ಹಂಗಾಗಿ ನಾವ ಏನ್ ಮಾಡ್ಬೇಕು. ಪರಿಸರನ್ನ ಕಾಪಾಡದ್ರ ಕಡೆಗೆ ಪರಿಸರದ ಕಡೆಗೆ ಒಳ್ಳೆ ಒತ್ತ ಕೊಟ್ಟು ಕರೆಕ್ಟ್ ಆಗಿದ್ರೆ ನಾವು ಚೆನ್ನಾಗಿರ್ಬೋದು ಆದ್ರೆ ನಾವ ಈಗ ಏನ್ ಮಾಡ ಒಳ್ಳೇ ನಾವು ಆಧುನಿಕತೆ ನಾವ್ ಚೆನ್ನಾಗಿರ್ಬೇಕು ಒಳ್ಳೆ ಚ ಲೈಫ್. ಬದುಕ್ಬೇಕು ಅಂತ.
ಆಮೇಲೆ ಇನ್ನೊಬ್ರು ಜೀವನನ ಕೆಟ್ಟತ ಸರ್ ನಾವ್ ಹಂಗ್ ಅನ್ಕೋದ್ರಿಂದ ಇವಾಗ ಬರೀ ಎಲ್ಲರೂ ಗಿಡ ಮರ ಕಟ್ತಾರೆ ಈಗ ಒಬ್ಬ್ರಿಗೆ ಗಿಡ ಬೇಕಾಗಿರುತ್ತೆ ಅವ್ರ ಗಿಡನ ಹೋಗಿ ಕಡ್ದ್ ಬಿಡುತ್ತಾರೆ. ಇವ್ರದೇನೋ ಒಂದ್ ಇದಕ್ಕೋಸ್ಕರ. ಇವಾಗ ಒಬ್ಬನ್ನ ದಿನ ಬರ್ತಿದ್ದ ಸರ್ ಒಬ್ಬನ್ ದಿನ ಬಂದು ಅದರೊಳಗೆ ಈಗ ಅಮೃತ್ ಬಳ್ಳಿ ಗಿಡನೇ ತಗೊಳ್ಳಿ. ಬಳ್ಳೀನ ತಗೊಳ್ಳಿ ಬಳ್ಳಿ ಅಲ್ಲಿ ಇರ್ತತೆ ದಿನ ಬಂದು ಒಬ್ಬನು ಅದ್ರಿಂದ ಹರ್ಕೊಂಡ್ ಹರ್ಕೊಂಡು ತಿಂದು ಆರೋದ್ಯ ಕರವಾಗಿರ್ತಿದ್ದ ಬಟ್ ಇವನ್ ಇನ್ನೊಬ್ಬನ್ನ ಇರ್ತಾನಲ್ಲ. ಏ ಇದ ಇದಕ್ ಬೇಕು ಒಂದು ಕಿತ್ತಾಕ್ ಬಿಡ್ತಾನೆ ಅವ ಯಾರಂದ್ರೆ ಫೋನ್ ನೋಡ್ತಿರ್ತಾನಲ್ಲ ಯಾರ ಜಾಸ್ತಿ ಅವನಿಗೆನ್ ಏನ್ ಅರಿವು ಇರಲ್ಲ ಈ ಈ ಆಧುನಿಕದ ಕಾಲದಲ್ಲಿ ಎಲ್ಲಾರೂ ಫೋನ್ ನೋಡ್ಕೊಂತಾನೇ ಬಿಸಿ ಆಗಿ ಇರ್ತಾರೆ ಅವ್ರಿಗೆ ಅಮೃತ್ ಬಳ್ಳಿ ಏನನ್ನು ಸತಿಗೂ ಗೊತ್ತಿರಲ್ಲ. ಅವರೆಲ್ಲಾ ಫೋನ್ ಗಡಗಡ ಬರ್ತಾರೆ ಐ ಇದೇನೋ ಗಿಡ ಬೆಳೆದಿದೆ ಬಳ್ಳಿ ಬೆಳದಿದೆ ಅಂತ ಕಿತ್ತಾಕ್ತಾರೆ ಹೋಗ್ತಾರೆ.
ಹಾ ಸರ್ ನಾವು ಇಲ್ಲೇ ಸರ್ ತಪ್ಪು ಮಾಡಿದ್ದು. ಮುಂಚೆ ಎಲ್ಲಾ ಹೆಂಗಿತ್ತು ಅಂದ್ರೆ ಎಷ್ಟೋ ಕಾಯಿಲೆಗೋಳನ್ನ ಆಯರ್ವೇದಕ್ಕಿಂದಾನೇ ನಾವು ಆ ತಗದಾಕ್ತಿದ್ವಿ ಇವಾಗ ಏನಾಗ್ಬಿಡ್ತು ಜನಕ್ಕೆ ಆಯುರ್ವೇದಿಕ್ ಬಗ್ಗೆ ಧ್ಯಾನನೇ ಇಲ್ದಂಗ ಆಗ್ಬಿಟ್ಟೆತಿ ಸರ್. ಎಲ್ಲಾ ಫೋನ್ ನೋಡ್ತಾರೆ ಎಲ್ಲಾ ಏನೇನೋ ನೋಡಿ ನೋಡಿ ನೋಡಿ. ಆಯುರ್ವೇದಿಕ್ ಮೇಲೆ ಇರೋ ಜ್ಞಾನಗೋಳೆಲ್ಲ ಹೋಗಿ ನಮಿಗ್ ಬಂದಿರೋ ಒಂದ ಸಣ್ಣ ಪುಟ. ಕಾಯಿಲೆ ಸಾಲ್ವ್ ಮಾಡ್ಕ್ಯನಕ್ ನಾವು ಡಾಕ್ಟರ್ ಅತ್ರ ಹೋದೆ. ನಮಗ ಒಂದ ಸಣ್ಣ ಶೀತ ಆತ ಅಂದ್ರು ಪದೇ ಪದೇ ಡಾಕ್ಟರ್ ಅತ್ರ ಹೊಕ್ಕಿವಿ ಮಾತ್ರೆಗಳು ತಗೋಂತಿವಿ. ಮತ್ತೆ ನಮಗೆ ಆಯುರ್ವೇದಿಕ್ ಅಂದ್ರೆ ಏನಂತಾನೆ ಗೊ ನಾವ್ ಒಂದ್ ಶೀತ ಬಂದ್ರೆ ಖಾರದ್ದು ಏನೋ ತಿಂದು ಸರಿ ಮಾಡ್ಕೊಂತಿದ್ರು ಮುಂಚೆ. ಇವಾಗೆಲ್ಲ ಹೆಂಗಆಗೈತೆ ಮಾತ್ರೆಗಳು ತಿನ್ಬೇಕು ಮಾತ್ರೆಗಳು ತಿನ್ಬೇ
ಅದೇ ಸರ್ ಲಿವೋ ಸಿಟಿಜನ್ ಅಂತಾರೆ ನೆಗಡಿ ಬಂತಂದ ಲಿವೋ ತಗ ಅದ ಅದ್ರ ಬದ್ಲಿ ಬೇರೆ ತಗ ಅಂದಸರ್ ಅದೇನೋ ಮಾಡ್ತಿರು ವೀಕ್ಸ ಆಕೊಂಡು ನೀರೊಳಗೆ ಹವೇ ಬಿಡ್ಕೊಂಡು ಏನನು ಮಾಡ್ತಿದ್ರು ಸರ್ ಅವಾಗಿನ ಕಾಲದಾಗೆ.
ಹಾ ಸರ್ ಇವಾಗ ಮತ್ತೆ ನಮಗ ಕೆಮ್ಮು ಬಂತದ್ರು ಅಂದ್ರೆ ನಾವು ತುಳ್ಸಿ ತಿಂತಿದ್ವಿ ಉಪ್ಪ ತಿಂತಿದ್ವಿ ತುಳ್ಸಿ ನೀರ್ ಕುಡಿತಿದ್ವಿ ಆತರ ಎಲ್ಲಾ ಮಾಡ್ಕೊಂಡು ನಮ್ ಕೆಮ್ಮು ಸರಿ ಮಾಡ್ಕ್ಯತಿದ್ವಿ ಸರ್. ಇವಾಗಲ್ಲಾ ಹೆಂಗ ಆಗ್ಬಿಟೆತೇ ದಿನ ಆಂಟಿಬಯೋಟಿಕ್ ತಗ ಡಾಕ್ಟರ್ ಹತ್ರ ತೋರ್ಸು ಇಂಜೆಕ್ಷ ಓಪನ್ ಮಾಡಸು ಬರೀ ಆತರಾ ಮಾಡಿ ಮಾಡಿ. ಮಾಡಿ ಮಾಡಿ ನಮ್ ನಮ್ಮ ಆರೋಗ್ಯನಾ ಹಾ. ದುಡ್ಡಿಗೋಸ್ಕರ ನಿಂತು ದುಡ್ಡು ಮಾಡ್ತಾ ಮಾಡ್ತಾ ಮಾಡ್ತಾ ನಮ್ಮ ಆರೋಗ್ಯ ನಾ ಹಾಳ ಮಾಡ್ತದ ಸರ್. ಸರಿ ಸರ್ ಮಾಡ್ತನಿ ಸರಿ ಸರಿ ನಂದ ಇಲ್ಲೇ ಇಂಪಾರ್ಟೆಂಟ್ ಕಾಲ್
ಹಾ ಓಕೆ ಸರ್.